ಹಲೋ
ಹಲೋ
ಹಲೋ.
ಅ ಚನ್ನಾಗಿ ಬಾ. ಆರಾಮಕ ಸೌಂಡ್ ಕ್ಲಿಯರ್ ಆಗಿ ಕಳ್ತಲ್ವಾ. ಹ್ಮ.
ಹೌದ ಪ್ರಾಬ್ಲಮ್ ಇದೆ ನಟೋರು. ನಟರ್ ಕ್ಲಬ್.
ಹ ಹೌದಾ ಹ್ಮ್ ಮತ್ತೆ ನಾ ಆರಾಮಿದಲ್ಲ ಅಲ್ಲ.
ಮತ್ತೆಲ್ಲ ಆರಾಮ. ಲ್ಲ ಆರಾಮ್ ಚೆನ್ನಾಗಿದ ನೋಡಪ್ಪಾ ಹೆಂಗಿದಿದ್ದಾರೆ ಅಪ್ಪಾ ಹೆಂಗಿದಿದ್ದಾರೆ. ಮನೆಯಲೆ ಎಲ್ಲೂ ಹಂಗಿದವಿದ್ದಾರೆ.
ಎಲ್ರೂ ಚೆನ್ನಾಗ ನೋಡಪ್ಪಣ್ಣ.
ಹಾ ತಮ್ಮಗ ಏನ್ ಕಾಲೇಜ್ ಹಚ್ಚಿದಯ.
ಅ ಕಾಲೇಜ ಹುಡುಕ್ತಾ ಇದ್ದೀನಿ ಈಗ.
ಹ್ಮ್.
ಕಾಲೇಜ್.
ಏನ್ ಸೈನ್ಸ್ ಮಾಡ್ಬೇಕು.
ಹುಡುಕ್ತೇನಿ ಸೈನ್ಸ್ ಮಾಡ್ಬೇಕಂತ ಮಾಡಿದಾನಂತ. ತ್ತನ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಅದಿಕ್ಕೆ ಹಣ ಸ್ವಲ್ಪ ನಿ ಮೊನ್ನೆ ನಿಮ್ ಅಕ್ಕನ್. ನೈಂಟಿ ಥತ್ರೀ ಆಗಿದ್ದಣ್ಣ.
ಮಾಡಿದನ ಮತ್ತೆ ರಿಸಲ್ಟ್.
ಹಾ ಚೆನ್ನಾಗ್ ಮಾಡಿದ ನಣ. ಮೊನ್ನೆ ನಿಮಮ್ಮ ಮಕ್ಕನ್ ಮಗಳ ಎಲ್ಲೇ ಹಚ್ಚಿದ್ರ ಅಂತಲ್ಲ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇಣ್ಣ ನಮ್ ತಮ್ಮನ ನಚ್ಚೋಣ.
ಹಾ ಹೌದೌದು ಇಲ್ಲೇ ನಮ್ಮ್ ಹೀರಯದಾಗ ಇದ್ದ್ದದು ಚೆನ್ನಾಗಿದೆ ಕಾಲೇಜು. ಚೆನ್ನಾಗಿದೆ ಕಾಲೇಜು ಏನಂದ ಹ ತುಂಬಾ ಚೆನ್ನಾಗಿದೆ ಕಾಲೇಜು. ಬಾ ಹೇಳ್ತೀನಿ ನಾನು ಅದೇನು ಸ್ ಬೀಸ್ ಮಾತಾಡಿ ನಮ ಸ್ವಲ್ಪ ರೆಕಮೆಂಡ್ ಇತ್ತಲ್ಲ. ಅವಕ್ಕೆಲ್ಲ ನಮ್ದು ಕಮ್ಮಿ ಫೀಸ್ ನಲ್ಲಿ ಆಗಿದೆ ನೋಡ್ತೀನಿ ನಿಂದನ್ ಮಾತಾಡ್ತೀನಿ ನಿಮ. ತಮ್ಮಂದೊಂದು ರಿಸಾಟ್ ತಮ್ಮನ್ ಚೆನ್ನಾಗಿದೆ. ಬ.
ಅವಂದೇ ಒಂದ್ ಟೆನ್ಕ್ಷನ್ ಇತ್ತು ಕಾಲೇಜ್ ಎಲ್ಲಿಸ್ಬೇಕಂತ.
ನಾ ಮಾತಾಡ್ತೀನಿ ತಗೋರ ಕಾಲೇಜ ನ್ಷನ್ ತಗೋಳ. ಖರ್ಚ ಎಷ್ಟುದ. ಬರ್ಬೇಕು ನಿಮ್ಗ ಖರ್ಚು ಎಷ್ಟಾಗಗ್ಬೇಕು ಒಂದಾಜ ಎಷ್ಟಲ್ಲಿ ಆದ್ರೆ ನಿಮ್ಗೆ ಒಂದು ಒಳ್ಳೆ.
ಹಣ ನಮ್ ಖರ್ಚ ಅಂತಪ್ಪ ಅಂದ್ರ ಬಂದ್ರೆ ಐವತ್ ಸಾವಿರ ತನ ಒಳಗಡೆ. ಕಡೆ ಆಗ್ಬೇಕ್ ನೋಡಣ ಇವತ್ ಸಾವ್ರ ಒಳಗಡೆ.
ಹ ಕಾಲಜ ಅಲ್ಲಿ ನೋಡಪಾ ಕಾಲೇಜ್ ಫೀಸ್ ಕೊಟ್ಟಿದೆ ಹೋಸ್ಟಲ್ ಫೀಸ್ ತರ್ಟಿ ರ್ಟಿ ಫೈ ಅಬೋಗ್ತದೆ. ಅದೇ ನೋಡ್ಬೇಕ ನೋಡಿ ನಿ ಹ್ಮ್ ಸೆವೆಂಟಿ ಫೈ ತಕ್ ಬರ್ಬೋದು.
ನೀನೇ ನೋಡಿ ಮಾತಾಡಪೋಣ ನಂಬಲ್ಲಿ ಈಗ ಅಷ್ಟ್ ಅಮೌಂಟಿಲ.
ಬನ ಮಾತಾಡ್ತನ್ ತಗೋ ನಮ ಬೇಕಾದಾರ ಯಾರ ಪರ್ಚೈದೋರು.
ಹೌದಾ
ಹ್ಮ್
ಅಲ್ಲೆಲ್ಲಾ ಹೇಳೋರ್ ಲೆಕ್ಚರ್ರ್ಸ್ ಎಲ್ಲಾ ಚೆನ್ನಾಗಿದಾರ ಅಣ.
ಲೆಕ್ಚರ್ ಎಲ್ಲಾ ಔಟ್ ಆಫ್ ಬರ್ತಾರಲ್ಲಿ. ಔಟ್ ಆಫ್ ಅಂದ್ರೆ ಅದರ್ ಸ್ಟೇಟ್ ಹ ಅದರ್ ಸ್ಟೇಟ್ನವರು ಬರ್ತರೆ. ಎಲ್ಲಾ ಎಜುಕೇಶನ್ ಏನು ಚೆನ್ನಾಗದಲ್ಲಿ ಚೆನ್ನ ಎಜುಕೇಶನು ಪೂರಾ ಕ್ವಾಲಿಟಿ ಟೀಚರ್ಸ್ ಬರ್ತಾರೆ. ಹಾ ತುಂಬಾ ಚೆನ್ನಾಗಿದ್ದಾರೆ. ಕಾಲೇಜುಕ್ಕಾಗಲ್ಲ ಬೇಕಾದ್ರೆ ಒಂದ್ಸಲ ಹೋಗೋಣ ನಾಳೆ ಅತ್ವ ನಾಡ್ದ ಇಬ್ರು ಅ ನೀನು ನಿಮ ಪಾಪ ಅವ್ರಿಗೆ ಕರ್ಕೊಂಬ ಅಲ್ಲಿ ಕಾಲೇಜ್ ಹೋಗ ಏನಾ ದಲ್ಲಿ ಏನ್ ಮಾತಾಡೋಣ ಮಾತಾಡಿ ಏನಾದದೆಲ್ಲ ಕ್ಲಿಯರ್ ಆಗಿ ನೀವನ್ ಕೇಳ್ರಿ ಮುಂದೆ ಇರ್ತೀರಾ ಹಾಸ್ಟೆಲ್ ಫೀಸ್ ಏನು ಕಾಲೇಜ್ ಫೀಸ್ ಏನು ಹ ಹುಡುಗರು ಸ್ಟಡಿ ಹಂಗ್ ಮಾಡ್ತಾವ ಏನ್ ರೋಟೀನ್ ಅದಲ್ಲಿ ಎಷ್ಟಿಕ್ಕೇ ಎದ್ದೇಳಿಸ್ತಿರ ಏನಿಲ್ಲ ಏನು ಊಟ ಏನಿದೆ ಮತ್ ಹಾಸ್ಟೆಲ್ ಅಲ್ಲಿ ಡೈಲಿ ಊಟ ಏನ ಇರುತ್ತೆ ಆ ಕಾಲೇಜ್ ಮತ್ತ ಸ್ಟಡಿ ಅವರ್ ಏನಿರುತ್ತೆ ಮಾರ್ನಿಂಗ್ ಎಷ್ಟಕ್ಕೆ ತಿಳಿಸತಾರ ಏನಿಲ್ಲ ಎಲ್ಲಾ ವಿಚಾರ ಎಲ್ಲಾ ಕ್ಲಿಯರ್ ಆಗಿ ತಿಳ್ಕೊಂಡು ನಿಮ್ದ ಏನಾಗುತ್ತೆದ ಅಮೌಂಟು ಅವ್ರಿಗೆ ಕಾಲೇಜ್ ಫೀಸ್ ಎಷ್ಟ ಹೇಳ್ತಾರೆ ನಿಮ್ ಕಡಲಿಸಿಂದ್ ಕೊಡೋಕ್ ಎಷ್ಟ ಆಗುತ್ತೆ ಅಮೌಂಟು ಅದ ಎಲ್ಲಾ ಸೇರ್ಸಿನೆ ಕೇಳ್ರಿ ನೀವು ಕೇಳಿ ಮಾತಾಡಮ
ಅದ್ ನಿಮ್ ಏರ್ಯಾದದಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ವಣ
ಅದು ಪಕ್ಕದ ಏರಿಯಾದಗ ಸ್ವಲ್ಪ ದೂರ ಆಗ್ತ ಒಂದು ಮೂರ್ನಾಲ್ಕು ಕಿಲೋಮೀಟರ್.
ದೂರ ಆಗುತ್ತ ಅಣ.
ಹ್ಮ್ ಮೂರ್ ನಾಲ್ಕ ಕಿಲೋಮೀಟರ್ ಆಗ್ತ ಇದು ದೂರ ಆಗ್ಬೇಕ ಸ್ವಲ್ಪ ಬರಿ ಹೊಗಕ್ ಬರಕ್ ಹ್ಮ್
ಹ ಒಂದ್ ಅರವತ್ ಸಾವಿರ ತನ ಮಾತಾಡ್ಬಿಡಪ್ಪ ಕಾಲೇಜ್ ಫೀಸ್ ಮತ್ತೆ ಹಾಸ್ಟೆಲ್ ಅದೆಲ್ಲಾ
ಹ್ಮ್
ನೀ ಅಡ್ವಾನ್ಸ್ ಹೇಳಿರಣ್ಣ ನಮ್ಮ ಪಪ್ಪನ್ ಕರ್ಕೊಂಡ್ ಬರ್ತನ ನಮ್ಮ ತಮ್ಮ ನಮ್ಮ ಪಪ್ಪನ್ ಕರ್ಕೊಂಡ.
ಹ್ಮ್ ಹ್ಮ ಒಂದ್ ಕೆಲಸ ಮಾಡ್ರಿ ನೀವು ನಾಳೆ ಅತ್ವ ನಾಡುದ್ನ ನಾ ಫ್ರೀ ಆಗಿ ನಿಮ್ಗೆ ತಿಳಿಸ ತಿನ್ ಯಾವಾಗ ಫ್ರೀ ಇದ್ದೀನಅಂತ.
ಹೌದಾಣ
ಹಾ ತಿಳಸ್ತೀನಿ ತಿಳಸಿದ್ಮೇಲೆ ಏನದ ನೀವ ಬರ್ರಿ ನಿಮ್ ಪಪ್ಪ ಕರ್ಕೊಂಬ ಕಾಲೇಜ್ ವಿಸಿಟ್ ಕೊಡಂ.
ಅಷ್ಟೇ ಹ
ಹೆಂಗ ಅದ ಹೆಂಗಿಲ್ಲ ಕಾಲೇಜು ಕಾಲೇಜ್ ನೋಡ್ರಿ ಕಾಲೇಜ್ ಪಸ್ ನೋಡ್ರಿ ಕಲ್ಲಿ ಒಳಗೆ ಕಾಲೇಜ್ನಾಗ ಕ್ಯಾಂಟಿನ್ ಅದ ಎಲ್ಲ ಸ್ಪೆಷಲಿಟಿ ಎಲ್ಲ ಅವೈಲಬಲ್ ಹಾ ಇಲ್ಲ ಒಳಗೆ ಅಡಗೆನಾದ್ರ ತುಂಬಾ ಚೆನ್ನ್ ಮಾಡಿ ಆಾಕ್ತಾರೆ ಅಡ್ಗೆೇನು ಏನ್ ಟೆನ್ಷನ್ ಇಲ್ಲ ಅಡುಗೆ ಭ
ಹಣ ನಿಮ್ಮ ನಿಮ್ಮ ಅಕ್ಕನ ಮಗನ ಯಾವಾಗ ಹಚ್ಚಿದ್ದಣ್ಣ ನೀವು
ಈಗ್ ನಾವ ಒಂದು ಇಪ್ಪತ್ ದಿನ ಆಯ್ತು ಅಡ್ಮಿಷನ್ ಮಾಡಿ ನಾಳೆ ನಾಡತ ಕೋಲಿ ಸ್ಟಾರ್ಟ್ ಆಗ್ತಾವ ಕಳಸಿ ಕೊಡ್ಬೇಕತಿವಿ ನಾವು
ಆ ರೈಟಾ
ಹ್ಮ್ ಕಳ್ಿಸಿಕೊಡ್ಬೇಕು ಅದ್ ಊಟ ಗಿಟ ಎಲ್ಲಾ ಚೆನ್ನಾಗಿದೆ ಅಲ್ಲಿ ಯಾಕಂದ್ರೆ ಊಟ ಮಾರ್ನಿಂಗ್ ನಾಷ್ಟ ಇರುತ್ತೆ ನಾಷ್ಟ್ಮ ನಾಷ್ಟ ಮ ಒಂದೇ ನಾಷ್ಟ ಇರಲ್ಲ ಡೈಲಿ ಬೇರೆ ಬೇರೆ ನಾಷ್ಟ ಇರುತ್ತದೆ ಲ್ಲಿ ಒಂದ್ ದಿವ್ಸ ಇಡ್ಲಿ ಇದ್ರೆ ಮರು ದಿನ ದೋಸೆ ಎಡ್ತ ಮರುದಿನ ಉಪ್ಪಿಟ್ಟು ಓ ಏ ದಿನ ಒಂದ್ ವಾರ ಸಪ್ರೇಟ್ ಸಪ್ರೇಟ್ ಆಗಿ ಊಟ ನಷ್ಟ ಬೇರೆ ಮತ್ತೆ ಮಧ್ಯ ಹಾ ವೆರೈಟಿ ವೆರೈಟಿ ಊಟ ಇರುತ್ತೆ ಮತ್ತೆ ಮಧ್ಯಾಹ್ನಕ್ಕೆ ಏನಂದ್ರೆ ರೊಟ್ಟಿ ಕೊಡ್ತಾರೆ ರೊಟ್ಟಿ ಪಲ್ಯ ಅದ ರೊಟ್ಟಿ ಜೊತೆ ಯಾವ್ದ್ರ ಒಂದು್ ಪಲ್ಯ ಮತ್ತೆ ಅನ್ನ ಸಾಂಬಾರ್ ನ ಸಮರ್ ಅ ಆದ್ರ ಕೂಡಗ ಏನು ಮನೆ ಮಾನ್ಯಿಕರ ಉಪ್ಪಿನಕಾರರ ಏನಾನ ಇರ್ತ
ಸ್ಪೆಷಿಲಿಟಿ ಎಲ್ಲ ಚೆನ್ನಾಗಿದೆ ಅಣ್ಣ ಹಂಗಂತ ಅಂದ್ರಲ್ಲಿ
ಮತ್ತೆ ಸಾಯಂಕಾಲ ಏನದೇ ಚ ಸಾಯಂಕಾಲ ಚಪಾತಿ ಇರುತ್ತೆ ಸಾಯಂಕಾಲ ಚಪಾತಿ ಹ್ಮ್
ಯಾವ್ದಾದ್ರು ಪಲ್ಯ ಮಾಡ್ತಾರಾರ ಸಾಯಂಕಾಲ
ಅನ್ನ ಸಾಂಬಾರು ಪಲ್ಯ ಅನ್ನ ಸಾಂಬಾರ್ು ಪಲ್ಯ ಇರುತ್ತೆ
ಇಷ್ಟೆಲ್ಲಾ ಫೆಸಿಲಿಟಿ ಚೆನ್ನಾಗಿದೆ ಅಂತ ಕೇಳೋಣ ಕಾಲೇಜು
ಹಾ ಎಲ್ಲಾ ಫ್ಯಸಿಲಿಟಿ ಮತ್ತೆ ಸಾಯಂಕಾಲ ಪ್ರೋಟೀನ್ಗೋಸ್ಕರ ತತ್ತಿ ಅ ಮತ್ತು ಬಾಳಹಣ್ಣು ಎರಡು ಕೊಡ್ತಾರೆ ತತ್ತಿ ಬಾಳೆಹಣ್ಣ ಎರಡು ಮತ್ತೆ ಸಾಯಂಕಾಲ ಐ ನಾಲ್ಕು ಐದು ಗಂಟೆಗೆ ಚಾ ಚಾ ಎರಡು ಬಿಸ್ಕಟು ಚಾ ಬಿಸ್ಕಿಟ
ಅಲ್ಲ ಹಂಗಂತಂದ್ರೆ ಅಲ್ಲಿ ಕಾಲೇಜ್ ಫುಲ್ ಫೇಮಸ್ ಇರ್ಬೇಕು
ಫುಲ್ ಫುಲ್ ಇದು ಇದು ಇದೇನಾದ ಜಿಲ್ಲೆಗೆ ಇದೇ ಇದೇ ಪ್ರಥಮ ಕಾಲೇಜ್ ಅಂದ್ರೆ ಫಸ್ಟ್ ಎಜುಕೇಶನ್ಾಗ ಅಂದ್ರೆ ಎಜುಕೇಶನ್ ಆಗ್ಲಿ ಹಾ ಓದೋದ್ರಾಗ್ಲ ಆಗ್ಲಿ ಅದು ಗಟ ಗಿಟ ಏನು ವಸತಿ ಒಂದ್ ರೂಮಿಗೆ ಮೂವರ ಹುಡುಗರು ಒಂದ್ ರೂಮ್ ಏನ್ ಇರ್ತಂದ್ರೆ ರೂಮ್ ಟೆನ್ ಬೈ ಫಿಫ್ಟೀನ್ ಅಂತ ತಿಂತ ಇರ್ತದ ಅಂತ ಕೇಳ್ಕೋ್ರಿ ಹತ್ತು ಬೈ ಹದ್ನೈದ್ ಇರ್ತದೆ ಆ ಅದ್ರಾಗ ಮೂವರ ಹುಡುಗರು ಅವ್ರಿಗೆ ಸಪ್ರೇಟ್ ಆಗಿ ಬೆಡ್ ಮೂವರಿಗೆ ಒಂದ್ ರೂಮ್ ಮೂರ್ ಅಂದ್ರೆ ಮೂವರಿಗೆ ಸಪ್ರೇಟ್ ಬೆಡ್ಡು ಮತ್ತ ಅವ್ರಿಗೆ ಬಟ್ಟೆ ಇಡಾಕಿ ಅವ್ರ್ದ ಏನ ಐಟಮ್ ಏನ್ ಬೀ ಇರ್ಲಿ ಅವ್ರದು ಫೋನ್ ಅಲ್ಲೋ ಇಲ್ಲ ಅಲ್ಲಿ ಫೋನ್ ಮಾತ್ರ ಅಲ್ಲೋ ಇಲ್ಲ ಹ ಹಾ ಒಂದ್ ಬಾಕ್ಸ್ ಕೊಡ್ತರಿ ಅದ್ರಾಗ ಅವರು ಬಟ್ಟೆ ಇಟ್ಕೊರಿಿ ಸಾಬೂ ನಿ ಜನ್ ಏನ ಇರ್ತಾವ್ರು ಮಾತ್ರ ಫೋನ್ ಅಲ್ಲೋ ಇಲ್ಲ ಅಲ್ಲಿ ಫೋನ್ ಅಲ್ಲೋ ಇಲ್ಲ ಅಲ್ಲಿ ಆ ಕಾಲೇಜ್ ನಲ್ಲಿ ಫೋನ್ ಮಾತ್ರ ಇಲ್ಲ ಫೋನ್ ಅಲ ಎಲ್ಲ ಪಾ ತುಂಬಾ ಸ್ಟ್ರಿಕ್ ತ ಅಲ್ಲಿ ಓದೋದಿತ್ತಂದ್ರೆ ಅಷ್ಟೇ ನೀವು ದಾಖಲಾತಿ ಪಡಿಬಹುದು ಇಲ್ಕಂದ್ರೆ ದಾಖಲಾತಿ ಪಡಿಯಕ್ ಆಗಲ್ಲ ಅಲ್ಲಿ
ಅಂತ ಫೇಮಸ್ ಕಾಲೇಜ್ ಅಂತಂದ್ರೆ ಎಲ್ರು ಅಲ್ಲೇ ಅ ಇರ್ಬೋದಲ್ಲ ಅಣ್ಣ
ಅಲ್ಲ ಇಲ್ಲೇ ಎಲ್ಲೇ ಹಚ್ಬೇಕೆ ನಿಮ್ ತಮ್ಮನ್ ಚೆನ್ನಾಗಾಗಿ ರಿಸಲ್ಟ್ ಮಾಡಿದಾನೆ ಮತ್ತು ಯಾಕಂದ್ರೆ ನಿಮ್ ತಮ್ಮ ನೈನ್ಟಿ ತ್ರೀ ತೆಗ್ದನ ಅಂದ್ರೆ ಮತ್ತೆ ಚೆನ್ನಾಗಗಿದ ಅಲ್ಲ ಅವನು ಹಓದ ಹುಡುಗ ಅನ್ಸ್ತನು ಐವತ್ ಪರ್ಸೆಂಟು ಅರವತ್ ಪರ್ಸೆಂಟ್ ತಗ್ರಲ್ಲ ಸುಮ್ ಪಾಲ್ತು ಇದ್ದಂಗ್ ಹುಡುಗರು ನಿಮ್ ತಮ್ಮ ನೈನ್ಟಿ ತ್ರೀ ಮಾಡಿದಾನ ಅಂದ್ರೆ ಮತ್ತೆ ಚಲೋ ಮಾಡಿದಾನೆ ಮತ್ತ
ಆ ನೈಂಟಿ ತ್ರೀ ಮಾಡಿದಾನ ಅಣ್ಣ ಅವನು ಅವನು ಓದವನೇ ಇದ್ದಾನೆ ಅವನು ಯಾವ್ದ ಗೊತ್ತೇ ಇಲ್ಲ ಏನು ಎಕ್ಸ್ಟ್ರಾಟ್ರಾ ಎಕ್ಸ್ಟ್ರಾಟ್ರ ಏನ್ ಗೊತ್ತೇ ಇಲ್ಲ ಅವನಿಗೆ
ಹೌದೌದು ಈಗನ್ ಕಾಲ್ದಾಗ ಹುಡ್ಗರು ಹೆಂಗದಾರಂದ್ರೆ ಈ ಫೋನ್ ಬೇಕ ಫೋನ್ ಬೇಕಲೆ ಫೋನ್ ಇಲ್ಲಾರ್ದೆ ಹೋಗಲ್ಲ ಕಾಲೇಜ್ಗ ಹುಡುಗ್ರು ಅಂತ ಹುಡ್ಗರು ಇರ್ತಾವ ಈಗಿನ ಕಾಲ ಏನಂದ್ರೆ ಫೋನ್ ಅಂದ್ರೆ ನಾರ್ಮಲ್ ಆಗಿಬಿಟ್ಟದ ಈಗ
ನಮ್ಮೂಊರಲ್ಲಿ ಹುಡುಗರು ಹಂಗ ಇದಾವ ಅಣ್ಣ ಈಗ ಫೋನ್ ಇರ್ಲಲ್ಲ ಅಂತಂದ್ರೆ ಕಾಲೇಜಗೆ ಹೋಗಲ್ಲ ಅಂತ ಮ ಮನೆಯವ್ರ ಮುಂದೆ ಅಡ್ಡಿ ಮಾಡ್ತವೆ
ನಿ ಇಲ್ಲಲ್ಲ ಇಲ್ಲ ಅಲ್ಲಿ ಅಲ್ಲಿ ಕಾಲೇಜ್ ಏನದ ಕಾಲೇಜ್ ಕಂಪಲ್ಸರಿ ಹೋಗ್ಬೇಕಿತ್ತ ಅಂದ್ರೆ ಫೋನ್ ಬಿಟ್ಟು ಎಲ್ಲಾ ಬಿಟ್ಟು ಏನ ಅದೆ ಈ ಕಡೆ ಊರಿಗನು ಬಿಡಲ್ಲ ಅವರು ಅವ್ರಿಗೆ ಈಗನ್ ಯಾವಾಗ ಅಂದ್ರೆ ಬರೀ ಹಬ್ಬ ಯಾವ್ದ ಒಂದ್ ಹಬ್ಬ ಬಂದ್ರೆ ಒಂದೇ ದಿನ ರಜೆ ಇರ್ತದ ಗೌರ್ಮೆಂಟ್ಾವಾಗ ಇರ್ತೋ ಅವಾಗ ಹೋಗ್ಬೇಕು ಅಷ್ಟ್ರೊಳಗೆ ಮತ್ ಬರ್ಬೇಕು ಸಾಯಂಕಾಲ
ಅಲ್ಲ ಅಣ್ಣ ಈ ಈಗ ನಾವು ತಂದೆ ಿ ಅವ್ರು ಮೀಟ್ ಆಗ್ಬೇಕ್ ಅಂತಂದ್ರೆ ಯಾವಾಗ ಯಾವ ಅದು ಹೇಳ್
ಹಾ ಅದು ತಂದೆ ತಾಯಿ ಮೀಟ್ ಹಾಕ್ಬೇಕಂದ್ರೆ ಅದಕ್ ಬಿ ಟೈಮಿಂಗ್ ಇರ್ತದ ಅವ್ರು ಮತ್ತೆ ಕ್ಲಾಸ್ ನಡೋ ಟೈಮ ಈ ಬರಂಗೆಲ್ಲ ಅವರು
ನಾವ ಯಾವ್ ಬೇಕಾವಾಗಾದ್ರೂ ಹೋಗ್ಂಗ ಇರಲ್ವಾ ಅಲ್ಲಿ
ಲ್ಲ ಅವ್ರಗ್ ಅವ್ರರು ಟೈಮಿಂಗ್ ಕೊಡ್ತಾರ ಪೇರೆಂಟ್ಸ್ಗ ತಂದೆ ತಾಯಿ ಬರ್್ರೆ ಅವ್ರಿಗೆ ಟೈಮಿಂಗ್ ಇರ್ತದೆ ಆ ಟೈಮಿಂಗ್ ಪ್ರಕಾರ ಅವ್ರು ಬರ್ಬೇಕು ಮಾತಾಡ್ಬೇಕು ಅಷ್ಟೇ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತೇನಿ ಮತ್ತ ಕಾಲೇಜ್ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತನಿ ಅದು ತಿನ್ನಿಸ್ತೀರಿ ಅದು ತಿನ್ಿಸ್ತೀನಿ ಸ್ವಲ್ಪ ಹೊರಗಡೆ ಇಲ್ಲೇ ಕರ್ಕೊಂಡ್ ಹೋಗ್ತೀನಿ ಅವೆಲ್ಲ ಇಲ್ಲಿ ನಡೆಯಲ್ರಿ ಹ್ಮ ಅವೆಲ್ಲ ಇಲ್ಲಿ ನಡಲ್ಲ ಹಾ ಒಳ್ಳೆ ಕಾಲೇಜ್ ನಿಮ್ಗ ಬರೀ ಓದೋದಿತ್ತ ಅಂದ್ರೆ ಕರೆಕ್ಟ್ ಅಲ್ಲಿ ಹಾಕ್ಬೇಕು ಕಾಲೇಜಿಗೆ ನೀವು ಪಾಲ್ತುನ ಓ್ ಈಗ ಮಾತಾಡ್ಸೊಂಡ್ ಬರ್ತಿ ನೀನ್ ಈಗ್ ಮಾತಾಡ್ಯನ ಅಂತೇಲಿ ನ್ಯಾಡ್ಯಾಳ ಅದ್ರ ನಾ
ನಡ್ಯದಲ್ ವ ಅಣ್ಣ ಹಂಗ ಮಾಡಿದ್ರೆ ಹಂಗಂತಂದ್ರೆ ಅವ್ರಿಗೆ ಕೇಳಪಣ ಅದು ಫೀಸ್ ಬಗ್ಗೆ ಎಲ್ಲಾ ಮಾತಾಡು ನೀನು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಏನಾದ್ರು ಅಡ್ಜಸ್ಟ್ ಆಯ್ತಪ್ಪ ಅಂತಂದ್ರೆ ಇವನು ನಮ್ ತಮ್ಮ್ನು ಓದವನೇ ಇದ್ದಾನೆ
ಹ
ಅಲ್ಲೇ ಆಯಚ್ ಬಿಿಡಣ್ಣ ಅವನಿಗೆ ಕಾಲೇಜ
ಹಾ ಹಾ ಹಾ ಹಾ
ನನ್ಗ್ ನಿದ್ದೆ ಬರ್ತಾ ಇದೆ ಅಣ್ಣ ಮಾರ್ನಿಂಗ್ ಅಚ್ತಿಯ
ಹ್ಮ್ ಅದ ಇದ್ ಮಾಡಿಬಿಡ್ತೀನ್ ತೋ ನಾ್ ಮಾತಾಡಿ ಏನದ ಏನಾದ್ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿ ಡಿಸಷನ್ ಮಾತಾಡಿ ಅದೇನು ಅ ಫೀಸ್ ಏನ್ ಬರ್ತಾ ಅದು ಮತ್ತೆ ರಿಸಿಿಪ್ಟ ೆಟ್ ತಗೊಂಡ ನಿಮಗೆ ಏನಾದ್ ಕಾಲ್ ಮಾಡಿ ಕಾಲ್ ಅಂತ ನೋಡ ನಿಮ್ ಮಾತಾಡಿ ಡೈರೆಕ್ಟ್ ಆಗಿ ಬೆಟ್ಟೆ ಆಗ್ರಿ ನೀವು
ನೀನು ಇರ್ಬೇಕಣ್ಣ ನೀನು ನಾವು ಎಲ್ರುೂ ಒಟ್ಟಿಗ ಹೋಗಿ ಮಾತ್ರ
ಸರಿ ಸರಿ ಸರಿ ಅಷ್ಟ ಅಷ್ಟೇ ಅಷ್ಟೇ ಮಾಡ್ಕೊಂಡು ನಿಮ ಪಪ್ಪ ಕರ್ಕೊಂಡ್ ಬಾ ಸರಿ ಆದಾಗ ನಿನ್ಗೆ ಹೇಳ್ತೀನಿ ನಾನು ಇವತ್ ಹೇಳಿದೀನಿ ಅಂತ ನಿನ್ ಪಪ್ಪ ಕರ್ಕೊಂಡ್ ಬಂದ ಮಾಡಿಬಿಡ ಆಯ್ತಾ ಓಕೆ ಕೆ ಸರಿ ತಗ ಇಡ್ಲಿ
ಹ ಆಣ ಇಡು